ಹಲೋ
ಕೇಳ್ತಿದ್ಯಾ
ಹಾ ಕೇಳಿಸತೈತೆ ಹೇಳಿ ಅದೇಳ್, ಲಿಕೋ ಆ ನಿನ್ ತಂಗಿಯವ್ರು ಫೋನ್ ಮಾಡ್ತೀನಿ ಅಂತಿದ್ರಲ್ಲ ಮಾಡಿದ್ರಾ.
ಪಲ್ಲು ಅಲ್ಲಾ ಅಷ್ಟು. ತುಮ್ಮು ವೆ ಹ್ಮ್ ಮಾಡಿದೆ ಮಾತ ತೋಡಲ್ ತುಂಬಾ ದಿನ ಆಗಿತ್ತು. ಮಾಡೇ ಇರ್ಲಿಲ್ಲ ಬರ್ತಡೆ ಎಲ್ಲ ಜೋರಾಗಿ ಮಾಡ್ಕೊಂಡಿದ್ರು. ಸಮಾಚಾರ ಏನು ಅಂತ ಕೇಳ್ತಿದೆ.
ಹ ಹೌದಾ ಹೆಂಗ ಅವಳಂತಿವಾಗ ಚೆನ್ನಾಗ್ ಅವಳ.
ಹ ಚೆನ್ನಾಗಳೆ ಚೆನ್ನಾಗವ್ಳೆ ಕೆಲ್ಸಕ್ಕೆ ಕೆಲಸಕ್ಕೆ ಹೋಯ್ತಾವಳಲ್ಲ ಈಗ. ಇವಾಗ ಕೈ ನಮ್ ಕೈಗೆ ಸಿಗಲ್ಲ ತುಂಬಾ ಬಿಸಿ.
ಬಿಸಿ ಇಲ್ಲ ಹೆಣ್ಮಕ್ಳು ಹೌದಾ ಹೆಣ್ಮ ಮಕ್ಕಳು ಕೆಲಸ ಮಾಡ್ಬೇಕು ಅದು ಒಳ್ಳೆದು ಸುಮ್ನಿರು ನಮ್ಮಥರ ಮನೇಲಿ ಕುೂತ್ಕೊಬಾರದು.
ನಿಜ ಹೊರ್ಗಡೆ ಹೋದ್ರೆ ತಾನೆ ಹೊರ್ಗಡೆ ಪ್ರಪಂಚ ಗೊತ್ತಾಗೋದು.
ಗೊತ್ತಾಗದು ಅಂತ ಸ್ವಲ್ಪ ಧೈರ್ಯ ಬತ್ತದೆ.
ಹ್ಮ್ ಇದು ಒಳಗಡೆ ಕೂತಿದ್ರೆ ಏನು ಗೊತ್ತಾಗಲ್ಲ. ಹೊರ್ಗಿನ್ ತಿಳ್ಕೊಬೇಕು ಅಂತಂದ್ರೆ ಹೊರಗಡೆ ಹೋಗ್ಲೇಬೇಕು ನಾವು ಇಲ್ಲಾಂದ್ರೆ ನಮಗ್ ಗೊತ್ತ ತ್ತಿನಾ ಅಂತ ಹೋದ್ರೆ ನಿಂತ್ಕೊಂಡು ಪೋಜುಮೆನ್ ಪೋಸ್ಟ್ ಮಾಡಕೂ ಆಗಲ್ಲ.
ಪರಿಸ್ಥಿತಿ ಇಲ್ವಲ್ಲ ಏನ್ ಮಾಡೋದು. ಮನೇಲಿ ಇರರ್ಬೇಕು ಒಬ್ಬೊಬ್ಬರು ಮನೆ ಒಂದೊಂತರ.
ಒಂದೊಂದ್ ರೀತಿ ಇಗ ಅವ್ರು ಮನೆಗಳಲ್ಲಿ ಕಳುಸ್ತಾರೆ ಒಯ್ತಾರೆ ನಿಗಳಲ್ಲ ಹಂಗಲ್ಲ ಅವಾಗ ನಮ್ಮಲ್ಲೂ ಅಷ್ಟೇ ಓದುಸುವ ಎಸ್ ಎಸ್ ಎಲ್ ಸಿ ಪಿ ಯು ಆಯ್ತು. ಹ ರೆಗುಲರ್ ಪ್ರೋ ಓದ್ ಒಂದ್ ವರ್ಷ ಅವಾಗೆಲ್ಲಾ ದುಡುಕೊಂಡು ಬಂದು ಇಲ್ಲೆಲ್ಲಾ ಹೋಗಕ್ ಆಗಲ್ಲ ವಲ್ಲ. ಅವಾಗೆಲ್ಲ ಬಸ್ ಇರ್ಲಿಲ್ಲ ಆಟೋದಲ್ಲೇ ಹೋಗ್ಬೇಕು.
ಸೀರೆ
ಹಾ ಈಗಾದ್ರೆ ಹಂದಕ್ಕೆ ಕರೆನ್ಸ್ ಪುಂಡೆನ್ಸ್ ಮಾಡ್ಕೊ ಅಂದ್ಬಿಟ್ಟು ಅದೊಂದ್ ಆಯ್ತು. ಪ್ಪ ಕರಿ ಸ್ವಾಮಿ ಉಪ್ಪು ಇಲ್ಲಾಂದ್ರೆ ನಾವು ನಿಮ್ ಮವುಗ್ ಮಾಡಬಟ್ಟ ಮಾಯಾರ್ ಕುೂತ್ಕೊಬೇಕಾಗದ ಹ್ಮ
ಆಲ್ಲ ನಮ್ಮ್ ಚಿಕ್ಕ ವಯಸ್ಸಿಂದಲೇ ನಾವ್ ಅಪ್ಪ ಅಮ್ಮ ಹಾ ಕೇಳಿಸಸ್ತೈತೆ ನಿಮಗ್.
ನನ್ಗೆ ಸ್ವಲ್ಪ ಕೇಳ್ತೈತೆ. ಎರಡು ಹಿಡುಕೊಂಡು ಮಲ್ಕೊಂತೀನಿ ಅಕ್ಕಬ ಹ ಹೇಳ್ಬೇಕು ಹ ಹೇಳುಹೇಳು ಕೇಳ್ತೈತಿ ಈಗ
ನಮ್ಮ ನಮ್ಮ ಮನೇಲಿ ಅವಾಗ ಚಿಕ್ಕ ವಯಸ್ಸಿಂದಲೇ ನನ್ನ ಹೊರಗಡೆನೆೇ ಬಿಡ್ಲಿಲ್ಲ.
ಹ್ಮ್ಮ್ಮ್ಮ್
ನನ್ಗೆ ಹೊರಗಡೆ ಹೋಗೋದು ಜನಗಳ ಜೊತೆ ಬರೆಯೋದೇ ನನಗೆ ಗೊತ್ತಾಗಲಿಲ್ಲ ಗೊತ್ತಾಗೋದು ಇಲ್ಲ ಇವಾಗ್ಲೂ. ನನಗೆ
ಹೊರ್ಗಡೆ ಹೊರ್ಗಡೆ ಹೋದ್ರೆ ನಮ್ಗೆಲ್ಲ ಗೊತ್ತಾಗದು. ಇವಾಗ ನಾವು ಅಷ್ಟೇ ಹೇಳು ಕರೆಸ್ಪಾಂಡೆನ್ಸ್ಡೇ ಲ್ಲಿ ಹೇಗೆ ಅಂತಂದ್ರೆ ಒಳಗಡೆ ಕುತು ಚೆನ್ನಾಗಿ ಓದ್ತಿವಿ ವರ್ಷಕ್ಕೊಂದ್ಸಲ ಎಕ್ಸಾಮ್ ಬರಿತ್ತೀವಿ ಅದೇನು. ಕೊಡ್ತಾರೆ ಅದನ್ನೆಲ್ಲಾ ಮಾಡ್ಕೊಂಡ್ ಕೊಡ್ತೀವಿ ಅಷ್ಟೇ.
ಕೊಂಡೆನ್ಸ್ ಕಟ್ಕೊಡ್ತೀನಿ ಓದ್ಕೊ. ಅಂದ ನಾನು ಹೊರಗಡೆ ಭಯ ಹೆಂಗಿರ್ತದೋ ನೋಡೋನ್ ಬರೀತೀನೋ ಇಲ್ವೋ ನನ್ಗೆ ಕಾನ್ಫಿಡೆನ್ಸ್ ಇರ್ಲಿಲ್ಲ.
ಅದ್ರಲ್ಲಿ ಏನಿರಲ್ಲ ಓದ್ಕೊಳ್ಳೋದು ಅಷ್ಟೇ ಏನ್ ಗೊತ್ತ ಕರೆನ್ಸಿಪಾಂಡೆನ್ಸ್ ರೆಗ್ಯುಲರ್ಗು ಇರೋ. ‌ ಕೆಲಸ ಮನೇಲೇ ಕುತ್ಕೊಂಡು ಓದ್ಕೊಬೇಕು ಹೊರರ್ಗಡೆ ನಮ್ಗೆ ಏನ್ ನಡೀತೈತಿ ಎನು ಏನು ಗೊತ್ತ. ತಾಗಲ್ಲ, ಆ ಇದು ವರ್ಷಕ್ಕೊಂದ್ಸಲ ಎಕ್ಸಾಮ್.
ಪಾಠ ಕೇಳಿ ಓದ್ಬಿಟ್ರೆ ಅದು ಒಂಥರ ಎಕ್ಸಾಂ ಬರಿಯೋಕೆ ಈ ತಿ ಆಯ್ತದೆ ಇ ಮನೇಲ್ಲೇ ಕುೂತ್ಕೊಂಡ್ ಓದಬೇಕು ಅ ನಮ್ ಮೈಂಡ್ಗೆ ಯಾವ ತರ ಅರ್ಥ ಆಯತದ ಅದೆಲ್ಲ. ಗೊತ್ತಾಗ್ಲಿಲ್ಲ ನನಗೆ
ಹೌದೌದು. ಹ್ಮ ಭಯ ಪಡ್ಕೊಂಡ್ರೆ. ಏನು ಆಗಲ್ಲ ಎಲ್ಲ ಒನೊಂದ್ಚೂರು ಕಲಿತಾ ಹೋಗ್ಬೇಕ ಅಷ್ಟೇ ಏನ್ ಮಾಡ್ತ
ಹ್ಮ ಇವ ಇವಾಗ ಅನ್ಸುತ್ತೆ ಮಕ್ಳು ಓದ್ತಿರ್ಬೇಕಂತೂ ನಾನು ಓದ್ಬೇಕಿತ್ತು. ನಾನು ಒಂದು ಲೈಫ್ ಲೀಡ್ ಮಾಡ್ಬೋದಾಗಿತ್ತುಂತ ಇವಾಗ ಯೋಚನೆ ಮಾಡ್ತೀನಿ ನಾನು.
ಹೌದೌದು ಅವಾಗ ಎಲ್ಲಾ ಚೆನ್ನಾಗ್ ಓದ್ಕಬಿಟ್ಟಿದ್ರೆ. ಒಳ್ಳೆ ಇ ಇವಾಗ ನನಗ ಏ ನೋಡ್ಲಿ ಮನೆಯಲ್ಲೇ ಇದ್ದು ಇದೋಯೋ ನಮ್ಮನೇಲಿ ಕಳಸಲ್ಲ. ಹೋಗಕ ಇಷ್ಟ ಕಳ್ಸಲ್ಲ ಅಯ ಆ ತರ ನಿಮ್ಗೆ ಆಚನೆಯೇ ಕಳಿಸ್ತಿರ್ಲಿಲ್ಲ. ಒಬ್ಬೊಬ್ರ್ ಮೇಲೆ ಒಂದೊಂದ್ ತರ ಏನು ಮಡಕ್ ಅಗಲ. ಈಗ್ ನಮ್ದ ಅನ್ಸತ್ತೆ ನಮ್ ತರ ಆಗ್ಬಾರ್ದಪ್ಪ ನಮ್ ಮಕ್ಳು.
ಓಹ ಅದೇ ನಾನು ಅದೇ ಯೋಚನೆ ಮಾಡದು.
ಹ್ಮ್
ಸ್ವಲ್ಪ ಧೈರ್ಯವಾಗಿರಿ ಅಂತ ಧೈರ್ಯ ತುಂಬದ ಎಲ್ಲ ಮನಲಿ ನಾವೇ ಮಾಡ್ತಾ ಇರೋದು ಇನ್ೇಏನು ಮಾಡಕಕ್ಕಾಗಲ್ಲ ಅ
ನಾವ್ ನೋಡ್ದರ ಲೈಫ್ ನ ನಮ್ಮ್ ಮಕ್ಳ ಅನ್ನಾದ್ರು ನೋಡ್ಲಿ ಅನ್ನೋ ಒಂದು ಇನ್ಟೆನ್ಷನ್ ಆಮೇಲೆ. ಈಗ ಮನೇಲ್ಲ ಕುೂತ್ಕೊಂಡು ಏನಾದ್ರು ಮಾಡಲ್ಲ ನೋ ನೋಡ್ತವ್ರೆ ಎಲ್ಲಾದ್ರೂ ಇದ್ ಮಾಡಬಿಡೋಣ ಇದ್ ಮಾಡ್ಬಿಡಣ ಅಂತ ಬರರಿ ತಲೆಗೆ ಏನಡಯ್ತ. ಯಾವ್ದನ್ನು ಮಾಡ ಕೈ ಕೊಡ್ತಿಲ್ಲ.
ಹೌದೌದು ಹ ನೀವು ಟೈಲರಿಂಗ್ ಕಲಿದಲ್ಲ ಅಲ್ವಾ.
ಒಂದ್ಸ ಒಂದ ತಿ್ಗಳ ಹೋದೆ ಅಷ್ಟೇ ಒಂದ ತಿಂಗ್ಳ ಹೋದ ತಕ್ಷಣ ಮದ್ವೆ ಅಂದನ್ಬಿಟ್ಟು ಮದ್ವೆ ಮಾಡ್ಬಿಟ್ರು.
ಹಾ ಹ ಹ ಹ.
ನೆಟ್ಟ ಹೋಗ್ಲಿಲ್ಲ ಅನ್ ಒಂದ ತಿಂಗಳು ಒಂದ್ವರ್ ತಿಂಗ್ಗಳು ಅಷ್ಟೇ ಹೋಗಿದ್ದ್ ನಾನು. ಹಂಗು ಇಲ್ಲೂ ಹೋಗೋಣ ಅಂತಂದ್ರೆ. ಹೋಗಕ್ಕೆ ನನಗೆ ಅಡ್ರೆಸ್ ಗೊತ್ತಿಲ್ಲಸ.
ಹಾ ಅ ಅಲ್ಲಿ ಅಲ್ಲಿ ಅಕ್ಕಪಕ್ಕ ಇರುತ್ತೆ. ಹದ್ರ ಆಯ್ತದೆ.
ಅದ್ ವಿಚಾರಸ್ಬಿಟ್ಟು ಹೋಗೋಣ ಅಂತ ಅವತ್ನ್ಲು ಮೇಘನಾ.
ಹ್ಮ್ ಅವ್ಳ ಕರ್ಕೊಂಡ್ ಹೋಗಿ ಕರ್ಕೊಂಡೋಗಿ ವಿಚಾರ್ಸುದ್ರ ಆಯ್ತದಲ್ಲಾ.
ಹ ನನ್ ಮಾಡ ದಿಲ್ಲ ನಾನ ಅದು ಪಾರ್ಲರ್ದು ಅದೇಏನಂತಾರದನ್ನ.
ಯಾವ್ದು.
ಬ್ಯೂಟಿ ಕೋರ್ಸ್ ಮಾಡ್ಬೇಕು ನಾನು ಬ್ಯೂಟಿಷಿಯನ್ ಆಗ್ಬೇಕು ನಾನು ನ ಟೇಲರಿಂಗ್ ಎಲ್ಲ ಬೇಡ ಅಂತಂತಲ್ಲ ಬ್ಯೂಟಿಷನ್ ಸ್ರ್ಸ್ಗೆ ಒಂದ್ ಲಕ್ಷ ಇಲ್ದೆ ಹ್ಮ ನನ್ ಜೊತೆ ಸಿಗುತ್ತೆ ಹೆಂಗ ಹೋಗಿದ್ ಬಂದ್ಬಿಡೋಣ. ಅಂತ ನಾನು ಇದ ನೋಡ್ದೆ.
ಎರಡು ಕೋರ್ಸು ಇರುತ್ತೆ ಒಂದೊಂದ್ಸಲ ಎರಡು ಕೋರ್ಸ್ ಜ ಎರಡು ಒಂದೇ ಸಲ ಮಾಡ್ತಾರೆ ಅವ್ರಗೆ ಬೇರೆ ನಮ್ಗೆ ಬೇರೆ ಇರ್ತದೆ.
ಆಥರ ಇರ್ತದೆ ಅವ ಬ್ಯೂಟಿ ಬ್ಯೂಟಿ ಕೋರ್ಸ್ಗೆ ಹೋಯ್ತೀನಿ ನನಗ್ ಬೇಡ ಟೈಲರಿಂಗ್ ಬೇಡ. ನನಗೆ ಸೀರೆ ಕುಚ್ಚಾಕ್ತಕ್ಕಂತ ಆಸೆ. ಇತ್ತೀಚಿಗೆ ಇದು ಮಾಮೂಲಿ ಈ ಇನ್ವಿಸಿಬಲ್ ಚೈನ್ ಗಳು ಈ ಬ್ರೆಸ್ ಗಳೆಲ್ಲ ಮಾಡ್ತವಾರಲ್ಲ ಮನೆಯಲ್ಲೇ ಅದೆಲ್ಲ ಮಾಡೋಣ ಅಂತ ಇಂಟ್ರೆಸ್ಟ್ ಹ ಮನೇಲ್ಲೇ ಮಾಡ್ತಾರ ನೋಡಿ.
ಏನ್ರ ಹೇಳಿ.
ಇನ್ಸ್ಟಾಗ್ರಾಮಲ್ಲಿ ನೋಡ್ದೆ.
ಹ ಹಾ ಹ ಅದಾ ಅಯ್ಯೋ ನನ್ನತ್ರ ಅದನೇ ತ ತುಮ ಕಡೆ ದಿನ್ ನ
ಅ ಕ್ರಾಫ್ಟ ವರ್ಕ್ತ
ಅ ಓಲೆಗಳ್ ಮಾಡೋದು ಅಲ್ವಾ ಅದ್ರ ಪೇಪರ್ಗಳೆಲ್ಲ ಕಲ್ ಕಲರ್ ಪೇಪರ್ ಬಂದ್ ಹುನಾ ಹಾ ನಾನು ಮಾಡ್ತಿದ್ದೆ ಆ ಬಳೆ ಗಿಳೆ ದಾರ ಎಲ್ಲಾ ಆಮೇಲೆ ಇದು ರೆ ಕುಚ್ಕಟ್ ತರಲ್ಲ ಆತರ ಥ್ರೆಡ್ ಎಲ್ಲ ತಂದು. ಬಳೆಗೆಲ್ಲ ಏನಲ್ಲ ಅದ್ರಲ್ಲ ಅದ್ರಲ್ಲಿ ಇಂಟ್ರೆಸ್ಟ್ ಇರ್ಬೇಕ್. ಕಮೇಲ್ ಅದ್ರೇ ತರ ಖರ್ಚು ಆಯ್ತದ್ ಅದು.
ಹೌದಾ ಏನಾದ್ರೂ ಒಂದ್ ಮಾಡನ ಅಂದ್ರೆ ಏನೂ ಕೈ ಕೈ ಕೂಡ್ತಿಲ್ಲ.
ಹ ಆಯ್ ದಕೆನು ಸಾವ್ರ ಇರ್ತದೆ. ಆದ್ರೆ ಇಂಟ್ರೆಸ್ಟ್ ಇರ್ಬೇಕಷ್ಟೇ.
ಮನ್ಸ ಮಾಡ್ಬೇಕು ಆ ತಕ್ಕಂಗೆ ಮನೆಲ್ ಸಪೋರ್ಟ್ ಮಾಡ್ಬೇಕು. ಬುಟ್ರೆ ಹೆಂಗೋ ಮಾಡ್ಬಿಡ್ಬೋದು.
ಹ್ಮ ಹೌದು ಅದಾಗಲ್ಲ ಆಮೇಲೆ ನಮ್ಗೆ ಸಿಗ ಐಟಮ್ಗಳು ಹೊರ್ಗಡೆ ಒ ಹೋಗ್ಬೇಕಲ್ಲ ಎಲ್ ಸಿಗತ್ತೆ ಅಂತ ನೋಡ್ಬೇಕು ಓಡಾಡ್ಬೇಕು. ಎಲ್ಲ ಗೊತ್ತಿರ್ಬೇಕು.
ಸದ್ಯಕ್ ಆನ್ಲೈನಲ್ಲಿ ಸಿಗ್ಬೋದು ಅಂತ ನೋಡ್ತಿದ್ದೆ. ನೋಡಣ ಇನ್ನೊಂದ್ ಎಳ್ಸತಿ ಟ್ರೈ ಮಾಡೋಣ ಎಲ್ಲ ವಿಚಾರ್ಸ್ಬಿಟ್ಟು. ಏನಾರು ಒಂದ್ ಮಾಡ್ಬೇಕು ಅನ್ಸ್ಬಿಟ್ಟದ ನನ್ಗೂ ಮನೇಲಿ ಕೂತು ಕೂತು ಕೈಯಲ್ ಕಾಸಿಲ್ಲಾ. ಸಂಪಾದ್ನೆ ಇಲ್ಲ ಮನೆ ಗಂಡ್ ಗಂಡ್ಸ್ನೇ ಕಾಯ್ ಬೇಕು ಥರ ಆಗ್ಬುಟೈತೆ.
ನಿಜ
ಏನ್ ಸಮಾಚಾರ.
ಚಾರ ಇನೇನ್ ಬೆಳಿಗ್ಗೆ ಸಂಜೆ ಒಬ್ಬ ಎದ್ಬಿಟ್ಟಿದ ತುಗ್ತಾ ಇದ್ದೀನಿ ಇನ್ನೊಬ್ಬ. ಮಲ್ಗೌನೆ.
ಹ್ಮ್ ಹ ಹ ಏನ್ಸ ಹೆಂಗ್ ಆಟಾಡ್ತಾರ ಏನು.
ಚೆನ್ನಾಗ ಆಟ ಆಡ್ತಾರೆ ಇವ್ನು ಚಿಕ್ವ್ನು ತೆಗಿತಾನೆ. ಇವ್ನ್ ದೊಡ್ಡವ್ನು ಅಲ್ಲೇ ರೌಂಡ್ ಅಷ್
ರೌಂಡ್ಸು ಏ ನಂದ್ ಸ್ವಲ್ಪ.
ಇನ್ನೊಂದು ಅದೇ ಇನ್ನೊಂದ್ ಮೂರ್ ತಿಂಗ್ಳ ತನ್ಕ ಮುಂದೆ ಬರ್ಬೋದು ಅಂಬೆ ಕಾಲ ಆಗದ್ರೆ ರೆ ಟಿವ್ರು ಅಷ್ಟೇ ಮಾಮೂಲಿ ಸಿಂಗಲ್ ಮಕ್ಳಲ್ಲಿ ಸಿ ಹ ಸಿಂಗಲ್ ಮಕ್ಳಾಗಿದ್ರೆ ಇಷ್ಟೋತಿಗೆ ಅಂಬೆಗಾಲ್ ಹಾಕಿ ಬರೋವ್ರು. ರೊ ಅತ್ವಿನ್ಸಲ್ಲಾ. ಅದಿಕ್ಕೆ ಡಾಕ್ಟ್ರು ಒಂದ್ ಸ್ವಲ್ಪ ಲೇಟ ಟೈಮ್ ತಗತ್ ಇವ್ರು ಇಬರು ಅಂತಂದ್ರು.
ಹೋಗಿಲ್ಲ ಮಕ್ಳು.
ಹ್ಮ್ ಹ್ಮ್ ಅಯ್ಯೋ ಬೇರೆ ಹೇಳ್ತಾರಲ್ಲ ಅಯ್ಯೋ ಪರ್ವಾಗಿಲ್ಲ ಜಾಸ್ತಿ ನೀಮ್ ಹಿಂಸೆ ಕೊಡಲ್ಲ. ಅಂತಾದ್ರೆ ರಾತ್ರಿ ಮಾತ್ರ. ಹನ್ನೆರ್ಡ್ ಗಂಟೆ ಒಂದ್ ಗಂಟೆ ಆಗೂವರ್ಗು.
ಕೆಳ್ ಕೆಲ್ವ್ ಮಕ್ಳು ಚೆಂಡಿ ಹಿಡಿತವೆ ಆಮೇಲೆ. ಯೊ ಅಳೋದು ಅಂದ್ರೆ ಅ ಕೇಳಕ್ ಆಗಲ್ಲ ಸೌಂಡ್ಗಳ ಕೇಳಕ್ ಆಗಲ್ಲ ಈ ಮಕ್ಳ. ಪರ್ವಾಗಿಲ್ಲ ಆಟ ಆಡ್ತವೇ ಕೆಳಕ್ ಹಾಕ್ಬಿಟ್ರೆ ಸುಮ್ನೆ ಟ. ಇರ್ತರ್ ಇವ್ರ್ ಇಬ್ರು ಹೊ ಹೊಟ್ಟೆ ತುಂಬಿರ್ಬೇಕಷ್ಟೆ. ಇಲ್ ಪಕ್ಕದ್ ಮನೆಲ್ ಒಂದ್ ಪಾಪು ಐತೆ ಒಂದ್ ನಾಲ್ಕ್ ತಿಂಗ್ಳ ಪಾಪು. ಏನ್ ಜೋರು ಗೊತ್ತ ಅದು. ಯಾರ್ ಎತ್ಕೊಂಡ್ರು ಹಳ್ತದದು.
ಹಃ ಹಃ ಹ
ಹು ಆತರ ಒಂದೊಂದ್ಸಲ ಅನ್ಸು ಈ ಪಾಪುಗಳೇ ಪರ್ವಾಗಿಲ್ಲ ನಮ್ಮ್ ಪಾಪುಗಳು.
ಹ್ಮ್ ಏನಿಲ್ಲ ಅವ್ರ್ ಎಲ್ಲಾರ್ ಹತ್ರನು ಹೊಯ್ತರೆ. ಯಾರ್ ಎತ್ಕೊಂಡ್ರು ಓಯ್ಯ್ತಿರ್ತಾರೆ ಬೆಳಿಗ್ಗೆ ಒಬ್ರು ನಮ್ಮ ಈ ಕಡೆ ಲಿಂಗಾಯತ್ತ್ರ ಬೀವರ ಒಬ್ಬರು ಪಾಪ ನೋಡಕೆ ಅಂತ ಆಚರಣೆ ನಿಂತಿದ್ವಿ ತೊಳಕ ತಳಿತಾನಿಂತಿದ್ವಿ ಅವಾಗ ನೋಡ್ಬಿಟ್ಟು ಏನ್ ಚೆನ್ನಾಗ್ರ ಅನ್ಬಿಟ್ಟು ಕೊಟ್ಟ ತಕ್ಷಣ ಏನು ಕಿಸಿಕಿಸಿ ದೊಡ್ಡ ಒನ ಹ. ಯಾರ್ ಕೇಳಿದ್ರು ಕೊಡ್ತಾ ಇಲ್ಲ ಅದ ನಾನು.
ಹಾ ಯಾರ್ ಚ್ಚಿಕ್ಕೂನ.
ಚಿಕ್ಕವನು ಆಗ್ತಾನೆ ಎದ್ದಿದ್ದ ಹ್ಮ್. ಚೆನ್ನಾಗ ಅವ್ರ ಅಂತಿದ್ರು.
ಫೋಟೋಗಳು ನೋಡ್ಕೊಳೋದು ಅಂದ ಅಪ್ಪು ಬೇರ ಏನ ನೀನು ಬರೀ ಫೋಟೋ ನೋಡದ ನೋಡಬಡ ಫೋನ್ ನೋಡ್ಕೊಂಡೆ ಕುತ್ಕೋಬ ಬಿಡ್ತದೆಲ್ಲ ಅಂತ ಬೈತಾನೆ.
ಹ ಒಬ್ಬನ್ಗೆ ಇಂಜೆಕ್ಷನ್ ಆಯ್ತು. ಓ ಗುರ್ವರ ಹಾಕ್ಸ್ಕೊಂಡ್ ಬಂದೆ ಈ ನಾಳಿದ್ದ ಇದು ಇನ್ನೊಬಂದ ದೊಡ್ಡಂಗ್ ಹಾಕ್ಸ್ಬೇಕು ಒಂಬತ್ ತಿಂಗಳುದು.
ಹ ಗ್ಯಾಪ್ ಕೊಟ್ಟ ಹಾಕಸ್ಬೇಕಾ.
ಅಂದ್ರೆ ಇಬ್ರಿಗೂ ಹಾಕ್ಸ್ಬೋದು ಒಟ್ಟಿಗೆ ಅಂದ್ರೆ ಮೂರ್ ಮೂರ್ ಇಂಜೆಕ್ಷನ್ ಒಬ್ಬೊಬ್ರಿಗೆ.
ಹ್ಮ್
ಮಾಡಕ ಆಗಲ್ಲ ಅನ್ಬಿಟ್ಟು ನಾನೇ ಒಂದೊಂದ್ ವಾರ ಲೇಟಗ್ ಹಾಕ್ಸೋದು ಅವರು ಹೇಳ್ತಾರೆ ಡಾಕ್ಟ್ರು ಅಲ್ಲಿ ಸಿಸ್ಟರ್ಗಳು. ಬೇಡಿ ಹಕ್ಸ್ಕೊಳಿ. ಲೇಟ್ ಆಗಿ ಇಬರು ಅವಾಯ್ಡ್ ಮಾಡಕ್ಕಂಗಲ್ಲ ಜನ ಇದ್ರೆ ಸರಿ ಇಬ್ಬಿಬ್ರ ಇದ್ದ ಕಷ್ಟ ಆಗ್ಬಿಡುತ್ತೆ. ಸೇ ನಾ
ಹ್ಮ್ ಇವಾಗ ಒಂಬತ್ತು ತಿಂಗಳ ಹಾಕ್ಸುದ್ರೆ ನೆಕ್ಸ್ಟ್
ಒಂದುವರೊಶಕ್ಕೆ.
ಒಂದುವರೊಷಕ್ಕೆ ಸರಿ ಸರಿ. ಅವಾಗ ಬಿುಡಿ ಓಡಾಡ್ತಿರ್ತಾರೆ. ಬಾಮಗನೆ ಹಾಕ್ಸ್ಕೊಡ್ರೆ ಹಾಕ್ಸ್ಕೊಡ್ರೆ ಹಾಕ್ಸ್ಕೊತ ಇಬೇಕಕು. ಏನ ಹಾಕದ್ರು ಅಂತ ಬಂದ ಹೇಳ್ತಾರೆ ಇಬ್ಬರು.
ಸರಿ ಸರಿ ಆಯ್ತು ಹ ಆಯ್ತ ಆಯ್ತು ಹ ಸರಿ.